ಹಲೋ. ಯನಪ್ಪಾ ಜಾಸ್ತ ಬಂದ ನೋಡಪ್ಪ. ಕಟ್ಕಟ್ಕ ಆತ ಸರ್ಸಲ. ಭ ಹಲೋ. ಮಾಡ್ತರ ಹಲೋ. ಕಸ ತರ ಸರ್ಸಾಲ. ಹಲೋ ಹಾ ಕಸುತ್ತಪ್ಪಾ. ಹಂಗ ಬಂತಲ್ಲ ಈಗ ಹಸರ್ ಸಲ. ಹಲೋ.
ಕೆಸುತ್ತಲ್ಲ ಆ. ಳ್ ಹೇಳಳಪ್ಪ.
ಪ್ರಸತ್ಲ್ಲವಾಾಂದೆ ಹ ಇದ್ರೊಳಗೆ ಆತ್ಮಿಸ್ತಾನ ಮತ್ತ.
ಇದ್ರಾಗ ಹ
ಸ ಇದ್ರಾಗ ಹೆಚ್ಚ ನ ನ ಹತ್ತು ನಿಮಿಷ ಹತ್ತು ನಿಮಿಷ
ಇದ್ರ ಹೆಂಗ
ಆ ಅದ್ ಅದು ಬರ್ತ ಬುಡುಕ ಹಚ್ಚಂಗ ಅಲ್ಲಿ ಹಚ್ಚಂಗ ಬರ್ತಾ ನಂಬರ್ ಒಡಗ ಸಿ ಹಚ್ಬೇಕು
ಹ್ಮ್ ಹ್ಮ್ ಹ್ಮ್ ಅಲ್ಲ ಈಗ ಯಾರು ಹೆಚ್ಚಿದ್ರೆ ಹ್ಮ ಅಲ್ಲ ಯಾರಿಗಾದ್ರು ಯಾರಿಗಾದರು ಯಾಪ ಎಲ್ಲರ ಅವರು ಬಲ್ಲಿದ್ರು ಅಶೇವರ್ ನಿಮ್ಮ
ಹ ಯಾವ ಪ್ಯಾರ ಬಲ ತ ಎಷ್ಟ
ಹಾ ಆಯ್ತಾಯ್ತು ಸರಸ್ವತಿ ಕೊಟ್ಟಿಲ್ವಾ ಹಲೋ ಅಲೋ ಹಲೋ ಸುಸಲಾ
ಹಲೋ ಅಲೋ
ಬ ಬಿಸ್ಕಿಟ್ ಚಾವ್ರ
ಕೆಲಸಾರಯ ತನಪ
ಎಸತ್ತಾರ ಎಷ್ಟ ಆತನವ
ಅಷ್ಟೇ ಆ ಊಟ ಆಯ್ತನಾ ಏನ್ ಮಾಡಕತ್ರಿ
ಹ ಮಕ್ಕಂದವ ಏನ್ ಮಾಡುದು ಮಳಿ ಬರದತಿ
ಹ ಹಾ ಮತ್ತ ಇನ್ನಯೇನ್ ಮಾಡದಕ್ ಮಳಿಗ್ ಬಂದ್ರ ಹೊಸ ಒಂದ ಕಸ ಕೂಡ್ಬಕ್ ನ
ಮಾಡ್ತಿ ಕೆಲಸದ ಬರ್ತ ಈತರ ಇನ್ನೊಂದು ಹತ್ತು ನಿಮಿಷ ಲೈಟ್ ಹ
ಅಲ್ಲಪಾ ನಿನ್ ಈಗ ಹನ್ನಡಗತಿ ಹನ್ನಡ್ಕ
ದಿನ ಹನ್ನೆರಡರ ಮೇಲೆ ಊಟ ಮಾಡ್ತೇವ ಅಂದೆ
ಏಪ್ಪಾ ಏನ್ ಬಿಸಿಟ್ ಇನ್ನೊ ಸ್ವಲ್ಪ್ ಚಾರರಾಮ ಎಷ್ಟ್ರ ಮಾಡತಿ ಹ್ಕಿರಿಲ್ಲಾ
ಎಷ್ಟ ಮಾಡಿದ್ರ ಲೈಟನ್ದ್ರ ತಣ್ಣಾಗ ಇರ್ತವ ಕೆಸ ಕಳ್ಸುತ್ತವೆ
ಕೆಸುತಾ
ಅದು ನೊಂದ ದಿನ ನೊಂದ ದಿನ ಬಿಟ್ರೆ ಓಪನ್ ಆಗ್ತಾವದ
ಏನು ನ ನಂದಾ
ನೋಡಮ್ ನಂಬರ್ ಆಗ್ತ ಬಂದ್ರ ಓಪನ್ ಆದ್ರ ಆಗ್ತ
ಆ ವಾಲೆ ಆಗಲ್ಲ ನೋಣಮ್ಮ ಆಯ್ಚ ನೋಣ
ಆಯ್ತಾ ಸರ್ ಸ್ವರತ್ನ ಹಚ್ಬೋ್ ನ ನಿನಗೆ
ಅಲ್ಲಾ ಇದು ಅಪ್ಪಾ ಜಟಾಣಲ್ಲಿಗುವ ನಂದೆ
ಮ ಇಲ್ಲದ ರೂಮ ನ ಮಗ್ಲ
ಹ್ಮ್ ಹ್ಮ್ ಏನ್ಮ್ಮ ನಾ ನಷ್ಟ ಮಾಡಿ ಲವನ
ನರ ಇಲ್ಲ
ಏನಾರು ಸರ್ಸ್ಬಕ್ ಇಲ್ಲ ಯಾರಾರು ಒಬ್ರು ಹೋಗಿ ನೀವೇ
ವದಾಮಯಾ ನಲ್ಲರು ಕ್ರಪ್ಪ ಮಾತರ
ಸರ್ವಾಗಿ ನತ ಈಸಾದ್ ನನ್ ನಿನ್ ಜೊತೆ ಹತ್ತು ನಿಮಿಷ ಮಾತಾಡಿದ್ರೆ ನಿನ್ ಬರ್ತಿಲ್ಲಾ
ನಾನ ಬರ್ತಾವತ್ ನಿಮ್ತನ ಮಾತಾಡಿದ್ರ ಅದೇ ಹತ್ ಹತ್ ನಿಮಿಷ ನ ಅನ್ಸತ್ ಯಾರ ಏನ್ ಹತ್ತತತ್ರಲ್ಲ ನಾರ್ಮಲ್ ಕಲ್ನ್ಯಾಗ
ಹಾ
ಫಸ್ಟ್ ಅವ್ರ ಹಚ್ಚ ಹೇಳದ ಅದ್ರ ಫಸ್ಟ್ ನೀವು ಹಚ್ಬೇಕಂದ್ರೆ ಅದ್ರೊಳಗೆ ಹಚ್ಬೇಕು.
ಆದ್ರ ಈಸ ಇದ್ರಾಗ ಚಳಿ ಅದ್ರಾಗ ಚಳಿಂದ ಇದ್ರಾಗ ಹಚ್ಬೇಕಾನ. ಅದು ಈಗಲ್ಲ ಹಂಗಲ್ಲಪ್ಪ ಈಗ ಈ ನಿನ್ ಬಲ್ಯ ನನ್ ಯಾಪಿ. ತಿ ನಾನು ನಿನ್ಗಷ್ಟ ಬರ್ತ ಈಗ ಎಲ್ಲ ಮಾರಿ ಯಾಯಚೆ ಬರಲ್ಲ.
ಪಾರು ಡೋಲ್ ಮಾಡ್ಕೋಬೇಕು ಯಾಪನ
ಹ್ಮ್ ಅದೇ ಅಂದೇನ ನಂಗೆ ಎಲ್ಲಾರ ಇಬ್ಬರು ಬಲ್ಲಿದ್ರಾ.
ನಿಂದು ನಿಂದ್ ಓಪನ್ ಆಯ್ತ ಅಂದ್ರ ಆಮೇಲೆ ಅವರು ಎಲ್ಲ ಡೌನ್ಲೋಡ್ ಮಾಡ ಆಕೈತ್ ನಡೀತ. ಬೇಕಾದ್ರೆ ನಿಮ್ಮ ಅವ್ರ ನಂಬರ್. ನಿಮ್ಮ ಅಕೌಂಟ್ ನಂಬರ್ ಹಾಕ್ಬೋದು.
ಆಕಿದ್ರ ದುಡ್ಡು ಅವ್ರಗ ನಮಂಗ ಬರ್ತ ಇರರ್ಬೇಕು.
ನಿಮ್ ಯಾರ್ದು ಆಕ್ತಿರ ಅವ್ರಿಗೆ ಬರ್ತೆ ಯು ಪಿಐ ಡಿ.
ಮತ್ತ ಈಗ ಯಾರದಕ್ಕಿ ನಮ್ದಾ.
ನೀ ನ ಬರ್ಲಾ ಅಂದೆ ಹಾಕಂಗ ಬರ್ತ ನಡೆಸದ.
ಅದು ಬರ್ತನೋ
ನೀ ಯಾರ್ದಾಗಕ್ತೀರಿ ಅದು ನಿಮಗೆ ನಿನ್ನಿಂದಾಗಿ ಇನ್ನೊಬ್ಬರ ಮಲಗು ಮಲಗು ಮಲ್ಬೊಮ್ಮಗ ಗೊತ್ತಾ ಯಾರದಾಗ್ತ ಯಾರಿಗೆ ಗೊತ್ತು,
ಹ ಅಕೌಂಟ್ ನಂಬರ್ ಹಾಕ್ತ ಹಾಕಿದ್ರೆ ಅಷ್ಟೇ. ಮತ್ತೆ ಈಗ ನನ್ ಸುರುಸಿ ಯರ್ ಚಿನ್ನ ದಾಲ. ಅದು ಬರುಣಂಗ
ಬರ್ತ ಎರಡು ಸಿಮಗಿ ಬೇರೆ ಬೇರೆ ಹಾಕ್ಬೇಕು ಒಂದ್ ಹಾಕಕ್ ಬರ್ಲ.
ಅಲ್ಲ ಈಗ ಬೇರೆ ಬೇರೆ ಹಾಕ್ಬೋದು ಈದು ಹೆಂಗ್ ಮಾದುಗರ್ ಅನೈತಿ. ಕ್ರಿ ಇದು ಮಾತಾಡ
ಅದು ನಾನುನಂಬೋ ಮಾತು. ಮಾಡಕ್ ಬರ್ ದೇಶ ಅದೇ ನಂಬರ್ ಲಾಗಿನ್ ಲಾಗ್ ಔಟ್ ಮಾಡಕ್ ಬರ್ತ್ತೆ. ಮೊದಲು ಆಲ್ತ್ ಇದು ಆಲ್ ತೋಯ್ದ ಇದಾಗಿನೇ ಅದನ್ ಮಾಡಕ್ ಹೋಗ್ತೀರಾ. ವಿಚಾರ್ ಸಮನಿಲ್ಲುಲುಕ್ಕೆ.
ಸಮನ್ಯೂದ.
ಇಲ್ಲ ಹಚ್ಚಿನಿಲುಗೆ
ರಿಚಾರ್ಜ್ ಇಲ್ಲಿದುಕ
ರಿಚಾರ್ಜ್ ಇಲ್ಲ ಅದ್ರೊಳಗೆ.
ಮಯ ನಮ್ಮತ್ತ ಅಂದ್ರ ನಂದ ಎಡ್ಡು ಮಣಕ್ ಹಕ್ತಾರ ಮೈಳ್ತಿ
ಮೊದಲ ಇದ ಅ ಇದ ಇದ ಆಗನ್ ಮಾಡಕತ್ತವಾ ಅಂದೆ ಮೊದ್ಲು.
ಅದೇ ಇ ಈಗಂದ ಮಾಡಣಾಕತ್ತ ನನಗ. ಸರಸ್ವತಿದ ಇದು ಮಾಡು ಸರಸ್ವತಿನೂ ಹಚ್ಲ್ಂದ್ರ ಇದ್ರಾಗ.
ಎಲ್ಲಾ ಒಂದು ಅದ್ರಲ್ಲೇ ಮಡ್ಕೋ ಬಿಡ್ತೀರಿ.
ಹ್ಮ ಮಾಡ್ದಾ ಎಲ್ಲ
ಇಲ್ಲ ಮಾತಾಡಕ ಅಲ್ಲ ಸುಮ್ಮ್ ಹಚ್ ಕಾಯಸಿ ಕುೂತ್ ಕುಂತುಬಿಡ್ತು ಕುಂತ್ಬಿಡುತ್ತೆ ಆ ಕಡೆ ಇಟ್ ಕಾಯಿಸಿ ಮಾತಾಡ್ಕೊಂತ.
ಅದೇ ಆಕ್ಸ್ಚೇಜ್ ಎಕ್ಸ್ಚೇಂಜ್ ಮಾಡಬೇಕು ಇದು ಅಕೌಂಟ್ ನಂಬರ್ ಎಲ್ಲ ಅಮ್ಮಂದು ಅಕೌಂಟ್ ಇಲ್ಲ.
ಆಗೊಂಡ್ರ ನಿಂದನ್ ಹಾಕ್ಬಹುದು ಸಂಬಂಧ ಇಲ್ಲ ಅದು ಹೊರ್ಪಗಿಪ ಸಂಬಂಧ ಇಲ್ಲ ಯಾರ್ದ ಹಾಕ್ತಾರ ಅದ್ರು ಬರ್ತಾವು.
ಮತ್ತೆ ಅವ್ರಿ ಹೆಂಗ್ ಕೊಡೋದು.
ಅವ್ರ್ ಯಾಕೋ ನೀವು ಕೊ ಕೊಡಂತ ಕೊಡ್ಬೋದು ಕದ್ದಿರ ನಿಂತ್ ಅದ್ರಾಗ ಏನ್ ಐತ್ತೆ
ಹ್ಮ್ ಅದೇ ಸುಮ್ಮ್ನೆ ಇದು ಬೇಕು ಇದಕ್ಕ ನಮ್ಮ್ ಮೊಬೈಲ್ ಕನೆಕ್ಟ್
ಗಂಡಂದೆ
ಹಾ ಐತಿನ
ಎಲ್ಲವೂ ಅಕೌಂಟಿಗೆ ಬಿಡ್ತವೆ ರೋಕ್ಕ.
ಹೌದೌದು
ಅ ಅಸಂಗೀಸ್ ನಿ ಎಷ್ಟು ಕೊಡಕತ್ತಿ ಒಂದುಹತ್ತು ರೂಪಾಯಿ ಐದೂ ಕೊಡಕತ್ತಿ ಅದೇ ಬರದ ನೂರು. ಇವತ್ತಿನ್ ಬರ್ತಪ್ಪ.
ಹೌದೌದು ಅವರು ತೂತ್ ಮನೆಯವರು ಅದು ಇದು ಯಾರು ಹೇಳಿದ್ರು ಸುಷ್ಮಾ.
ಬಸರು ಗೋಡೆ ಎದ್ದ ಒಂದೇ ದಿನ ಒಂದೇ ದಿನ ಮತ್ತ್. ಬಿಟ್ಟೆ ಜಾಸ್ತಿ ಬಂದ್ಬಿಡ್ತದೆ ಅಷ್ಟ ಕುಣ
ಎಷ್ಟಬರ್ದುದ
ಎಡ ದಿನದಾಗ ಮುಗಸಿ ಬಿಡಬೇಕ ಮೂವತ್ತು ಮಂದಿ ಜ್ಯೋತಿ
ಮೂವತ್ ಮೂವತ್ ಮಂದಿಜ ನಾ ಮಾತಾಡ್ತ ಬಿಡ ಆ ಇದ ಇಲ್ಲಲ್ ನಂಬರ್ ಬೇಕಲ್ಲ ಇದರಾಗ
ಸರ್ವತ್ ಐತಿ ಚಂದ್ರ ಮದ ಐತಿ ಮತ್ತೆ ಎಲ್ಲ ಒಂದೊಂದ್ ಮಾಡ್ಬಿಟ್ಟ ಅಂದ್ರೆ ಇಲ್ಲೇ ಹದನೈದು ಜನ ಹದನೈದು ಜನ ಐತ
ಹದನೈದು ಜನ ಹೆಂಗ
ಒಬ್ಬರ ಜೊತೆ ಐದ ಸತೆ ಮಾತಾಡೋದು.
ಹೌದಾ ಈಂದ್ರ ಇವ ಇವತ್ತಗ ನೀ ಸದ ಹಚ್ಚಿದಿ ಈಗ ಮತ್ತ ತ್ತಾ ನೀನ್ ಬರ್ತಾ ಇಲ್ಲ ಐ ಐದ ಸತೆ ಮಾತಡಿದರ
ನನ್ ತಿರ್ಗ್ ಹದಿನೈದ ಹದಿನೈದ ಇಪ್ಪತ ಸತೇ ಆಗ್ಯಾವ ನನವು
ಸರಸ್ವತಿ ಯಚದಿ
ಹೊಸತ ಹಚ್ಚಿನಿ
ಹ್ಮ್ ಅ ನನ್ಗ ಹಚ್ ನಾನ ಯತ್ ಮಾ
ಸುಮ್ನೆ ಎಡ ನಂಬರ್ ಅದಾವ
ಹ ಅವನಿಗೆ ಹೆಂಗ್ ಮಾಡಿದ ಮಾಡಿದೇನಾ
ಅವಂದ ಆಗೇತಿ ನಾ ಬಂದಾಗ ಮಾತಾಡಿಲ್ಲ ಅಂತ ಮಾತಾಡತ ಮಾತಾಡಿಲ್ಲ ಫೋನ್ ಸ್ವಿಚ್ ಆಪ್ ಆಗೈತಂತೆ ಚಾರ್ಜ್ ಅಲ್ಲ ತಾರತಲ್
ಅವು ಕರೆಂಟ್ ಒಂದ ನಿಲ್ಲಲ್ಲಪ್ಪಾ ಏನಿಲ್ಲಾ
ಸದ ನಮವು ಕರೆಂಟ್ ಅಲ್ ಈಗ ನಮವು ಯಾವ ಸ್ವಿಚ್ ಒಫ್ ಇರತಿದಿದಲ್ ನಮ್ಮ್ ತಡೆ ಎಸ್ ಮ ನಿಮಿಷ ತೋರ್ಸತಲ್ಲ ತೋರ್ತಲ್ಲ ಅಂದ್ರಾಗ ಏಳ ನಿಮಿಷ ಆಯ್ತದ
ನನ್ ಲಾಕ್ ಆಗೇತಿ ಅದಕ್ಕೆೇಳಿ ಏಳು ನಿಮಿಷನ ಅನ್ ನನ್ ಗೊತ್ತಾಗಲ್ಲ.
ಏಳ ನಿಮಿಷ ಹತ್ತು ನಿಮಿಷ ತನ ಮತ್ತಾಡೋದು ಹತ್ತ ನಿಮಿಷ ಹತ್ತು ನಿಮಿಷ ಆಗಿಂದ ಕಟ್ ಮಾಡಿ ಬಿಡದವ ಹ ಹತ್ತು ನಿಮಿಷ ಆಗಿಂದ ಕಟ್ ಮಾಡದ
ಹ್ಮ್ ಹತ್ತ ನಿಮಿಷ ಮ್ಯಾಲ್ ಮಾತಾಡಿದ್ರ ಹತ್ತ ನಿಮಿಷ ಮ್ಯಾಲ್ ಮಾತಡಿದರ
ಏನ ಆಗಲ್ಲ ಅಷ್ಟೇ ಏಟ್ ಮಾತಡಿದ ಬರದ ಅಷ್ಟೇ
ಹ ಹಾ ಒಬ್ಬರು ಒಬ್ಬರಿಂದ ಎಷ್ಟಪ್ಪ.
ನೀವ್ ಮಾತಾಡ್ದಂಗ ಹತ್ತ ಒಬ್ಬ್ರಂದ ನೂರ್ ರೂಪಾಯಿ ಬರ್ತಂತಾರ ಅವರು ಒಬ್ ನಾವ್ ಹಚ್ಚಿದ್ರ ನೂರು ರೂಪಾಯಿ ನೀವ ನೀ ನಿಮ್ಗೆ ಎಂಬತ್ತು ರೂಪಾಯಿ
ನೀವ್ ಹಚ್ಚಿದರ ನೂರ್ ನಾವ ಐದ ಸಾರ್ ನನ್ಗ ಬರ್ತಾನ
ಹ ನಿಮ್ಗೂ ಬರ್ತ ನೀವು ಮಾತಾಡದರೆ ನಿಮ್ಗೂ ಬರ್ತ
ಈ ಸದ್ ಬರ್ತ
ಅಂತಾರ ನಾವು ಇಪ್ಪತ್ ಮಂದ ಜೊತೆ ಮಟ್ಟಿನ ಬರ ಅರವತ್ತು ಏಳು ರೂಪಾಯಿ ಬಂದೇತಿ
ಅಷ್ಟೇ
ಹಾ ಮೊನ್ನೆ ಏಳ್ನೂರು ರೂಪಾಯಿ ಬಂದಿತ್ತು.
ಏಳನೂರ
ಹ ನಲವತ್ತೆಂಟ ನಂಬರ್ಕ್ ನಲ್ವತ್ತೆಂಟು ನಂಬರ್ ಏಳನೂರ ಬಂದಿತ್ತು.
ಹ
ನಾನೇ ಅದಕ ಎಡು ಮಾಡೀನಿ
ಹ್ಮ ನನಗೂ ಹೇಳ್ಕೊಡಪ್ಪ ಇದು ಏನ ಅವಾಗ್ಲೇ ಬಂತು ಏನ ಸೇವೆಗಳನ್ನು ಸ ಏನ ಹೇಳಾಕತಿತ್ತಪ್ಪ ಆಗಳೆ
ಅದೇ ಬರ್ತ ನೋಡ ಹಂಗೆ ರಿಫ್ರೆಶ್ ಅಂತ ಹೇಳಿದ್ನಲ್ಲ ಅಲ್ಲಿ ಮ
ಹ್ಮ ಹ್ಮ್
ಅದ್ ನೋಡತಿರಿ ಹೊಡದ್ಡೆೇನ ಮಾತಾಡ ಬಿಡಕ್ ಬರ್ತ ಹಿಂಗ ಐದ ಮಂದಿ ಜೊತೆ ಮಾತಾಡಂತ ಬರ್ತದ
ಹಾ
ಐದ ಹತ್ ಬರ್ತಾವಾಗ ಸರದ ಪೂರ್ತ್ಸ ಹಚ್ಲೇನ ಅಂತಾನನು ಅಲ್ಲಿ ಬುಡಕ್ ನಂಬರ್ ಕೇಳ್ತಾತದ
ಹಾ ಹಾ ನಂಬರ್ ಹಾಕ್ಬನ ಸರಸ್ವತಿ ದ
ಹಾ ನಂಬರ ಹಾಕ್ಬೇಕು ಕಾಫಿ ಮಾಡಕ್ ಬರತ್ತುಂಗ್ ಒತ್ತಿ ಹಿಡದ ಬುಟ್ರ ಸ ಫೋನ್ ಮಾತಾಡ್ತಿರ್ತಿರಲ್ಲ ಫೋನ್ ನಾರ್ಮಲ್ ಕಾಲನ್ಯಾಗ್ ಸರಸ್ವತಿ ನಂಬರ ಹಿಂಗ ಒತ್ತ ಹಿಡದ ಕಾಪಿ ಆಗತ ಕಾಫಿ ಅಂತ ಬರ್ತ್ತಲ್ಲ ಕಾಫಿ ಮಾಡಕ್ ಬರ್ತಿಲ ನಂಬರ ಇಂಗ್ ವತ್ತಿ ಇಡದ್ರೆ ಕಾಪಿ ಬರತ್ತ ಅದೇ ಅದೇ ಕಾಪಿನ ಅಲ್ಲಿ ಆದ್ರ ಯಾಪ್, ಓಪನ್ ಮಾಡಿ ನಂಬರ್ ನಂಬರ್ ಬಂದಿರುತ್ತ,
ನಾರ್ಮಲ್ ಕಾಲ್ ನಿಂತ್ರ ಅದಕ್ ಹೋಗುತ್ತ ಅನು,
ನಾರ್ಮಲ್ ಕಾಲ್ ನಿಂತ್ರ ಹೋಗಲ್ಲ ಅದುಕ ಹೋಗಿ ಅಚ್ಚಬೇಕ್ ಆ್ಯಪ್ನ್ಯಾಗ, ಅದ ಕೋಗಿ ಅಚ್ಚ ಅದ ಕೋಗಿ ಹಚ್ಚಬೇಕ್ ಅದೆ ಆ್ಯಪ್ ಹಚ್ಛಬೇಕ್ ಅಂದೆ,
ಕಾಫಿ ಮಾಡಿ, ಒಂದ ಸಲಾ ಅಚ್ಚಿದ್ರ ಅಂದ್ರ ಎಲ್ಲಸು ನಂಬರ ಡೈಲಿ,
ಅಲ್ ನಂಬರ್ ಇರತವ್ ಅಲ್ಲೇ ಮ್ಯಾಲ ಇರತವ್ ಅಲ್ಲೇ ಮ್ಯಾಲೆ ಮತ್ತೆ ಕಾಪಿ ಮಾಡಿಗೆಸಿ ಹೊಡಿಬೇಕು, ಅಲ್ಲೇ ಮ್ಯಾಲ್ ಇರ್ತವ ನಂಬರ್ ಒ ಒಂದ ಸಲ್ ಮಾತಾಡಿಂದ ನಂಬರ್ ಬಂದಬಿಟ್ಟರುತ್ತೆ ಇಂದೇಶೆ, ಓಪನ ಆಲಿ ತೊಗೊ ಓಪನ ಆಗಿಂದ ಇಂದಾಗಸೆ ಬರುತ್ತ ಅದು, ಓಪನ್ ಆಯ್ತು ಅಲ್ಲೇ ಒಂದ ಯಾರಾದರ ಒಂದ ಮೂರ ನಾಲ್ಕ ಮಂದಿದು ಮಾತಾಡಕತ್ತ ರಿ, ಪಟಾಪಟ ಒಂದ ಮುಗಸ ಏನ್ ರೊಕ್ಕ, ಕಟ್ ಆಗಲ್ಲ ಏನು ಕಟ್ ಆಗಲ್ಲ ನೀವ ಏನ ರೊಕ್ಕ ಹಾಕತೀರಿ ಏನ ಅದಕ್ಕ,
ರೊಕ್ಕ ಇರತವಪ್ಪ ಅಕೌಂಟ್ ಅಲ್ಲಿ,
ಆ್ಯಪ್ ಗೆ ಏನ ರೊಕ್ಕ ಹಾಕ್ತಿರಿ ಏನ ನೀವು,
ಏನಿಲ್ಲ ಮತ್ತ್ ಸಾಬಣ್ಣ ಅಣ್ಣ ನಾನು ಎಲ್ಲ ಮೂವರ ಅದಿವಿ ಇಲ್ಲೇ,
ಹಾ ನಡೀತು ಆರಾಮ್ ಇನ್ ಎಷ್ಟ್ ಮಾತಡಕತಿರಿ. ಮೊದ್ಲ್ ಒಬ್ರು ನಿಂದ್ ಓಪನ್ ಆಯ್ತಾ ಅಮ್ಮಂದ ಎಲ್ಲೊಂದ್ ನಿ ನಿಂದ್ ಒಪ್ಪನ್ ಆಯ್ತಾ ಇಲ್ಲೊಂದು ಇದ್ ಮಾಮಂದ ಮಾಡಾಕ್ತರಿ.
ಹಾ ಇಬ್ಬರು ಅಕೌಂಟ್ ನಂಬರ್ ಒಬ್ಬರುದ ಎಲ್ಲ ಮಂದಿ
ಹ್ಮ್ ಯಾರಡ್ ಅಕೌಂಟ್ ಇದ್ರೆ ಇಬ್ಬರಿಗ್ ಬೇರೆ ಬೇರೆ ಹಾಕ್ಬಹುದು.
ಎಲ್ಲ ಆಯ್ತಾ ಆಯ್ತ್ ಇರು ಒನ್ ಸಪ ಇಬ್ರೂದು ಒಂದೇ ನಂಬರ್ ಹಾಕ್ಬೇಕು ಅಂದ್
ನಡೀತ್ ನಂಬರ್ ಇರ್ಲಿ ಬೇರೆದ್ ಹಾಕಿರ್ ನಡೀತ್ ಸಂಬಂದ್ ಇಲ್ಲ ಅದು.
ಆ ಅಕೌಂಟ್ಗೆ ಹೊತ ದುಡ್ಡು ಆ ಆಯ್ತ್ ಬೂಡ.
ತ್ ನೀವು ಐದು ಮಂದಿ ಜೊತೆ ಬಂದ್ ಹಂಗೆ ಪೋನ್ ಐಪ್ಯಾಡ್ ಅಂತ ಕೇಳಲ್ಲ ಅದು ಒಂದು ಐದು ದಿನಕ್ಕ ಹಿಂಗ್ ಕೇಳುತ್ತ ಅದು ನಿಮ್ಮ ಅತ್ತಿ ಇಂದ ಆದಮೇಲೆ..
ಹ್ಮ್ ಹ್ಮ್
ಫಸ್ಟ್ ಮಾತಾಡ್ರಿ ಆಮೇಲ್ ನೋಡಕತ್ರಿ ಮಾತ್ ಮಾತಾಡಿಂದ. ಅದ್ರ ಏನೆ ಅದ್ರ ಮಾತಾಡಿ ಇದ್ರೊಳಗ್ ಮಾತಾಡಷ್ಟ್
ಹತ್ತು ನಿಮಿಷ ಆಯ್ತೆನ್ ನೋಡು ಆಯ್ತು.
ಹತ್ತು ನಿಮಿಷ ಆಯ್ತು ಅಯ್ತು ಕಟ್ ಮಾಡವ.
ಹ ಕಟ್ ಮಾಡು.